ಅಲೋ ಹ ಅಲೋ ಅಕ್ಕ ಏನ್ ಮಾಡತಿ
ನಾನಾ ತನ್ವೀರನ್ ಮಲಗು ಸಾದ ಇತೆ
ಹೌದು
ಎಲ್ಲಾರೂ ಸ್ಕೂಲಗ್ ಹೋದ್ರ ನಾಷ್ಟ ಆಯ್ತ್ ನೋ ನಿಮ್ದ ನೀವೇನ್ ಮಾಡತಿದ್ದಿ
ನಾನು ಜಸ್ಟ್ ನಾಷ್ಟ ಆಯ್ತ ಕುಂತಿದ್ದೆ
ಏನು ಮಾಡಿದ್ರಿ ನಾಷ್ಟ ಹ ಸುಮ್ಮಾರಿ ಅನ್ನ ನೀವು ಹೌದಾ ನಾವು ಚಪಾತಿ ಪಲ್ಲಯ ಒಗ್ಗರಣೆನ ಮಾಡಿದ್ವಿ
ಹೌದಾ ಹೋದ್ರ ಸ್ಕೂಲಿಗೆ
ಒಬ್ನ ಮಲ್ಕೊಂಡ ನೋಡಿ ಈಗ ಜಾಸ್ ಹ್ಮ
ಹ್ಮ ಮತ್ತೆ ಎಲ್ಲಿಯ್ರು ರೀಸೆಂಟ್ ಆಗಿ ಟ್ರಿಪ್ಪಿಗೆ ಹೋಗಿದ್ರ
ರೀಸೆಂಟ್ ಆಗಿ ಎಲ್ಲಿ ಹೋಗಿಲ್ಲ ಲಾಸ್ಟ್ ಟೈಮ್ ದಾಂಡೆಲಿಗ್ ಹೋಗಿದ್ವಿ ಅಷ್ಟ
ಹೌದ
ನಾವು ಮಂತ್ರಾಲಯ ಹೋಗಿದ್ವಿ ಅಂಜನಾದಿ ಬೆಟ್ಟ ಹೋಗಿದ್ವಿ ಅಂಜನಾದ್ರಿ ಬೆಟ್ಟಕ್ ಇಲ್ಲಿಂತ್ರ ಟ್ರೈನಿಗೆ ಅನುಕೂಲ ಇದೆ ಟೈಮಿಂಗ್ ಐತಕ್ಕ ಇ ಟ್ರೈನಿಗೆ ಅನುಕೂಲ ಐ್ತ್ ನೋಡ ಹಾ
ಟ್ರೇನ್ ಅನ್ನಗರಿಯಿಂದ ಟ್ರೇನ್ ಇದಾವಾಗ
ಹಾ ಹ್ಣಿಗೆರಿಿಂದ ನಾವ ಹುಬ್ಬಳಿ ಹೋಗಬಹುದು ಲ್ಲಾ
ಆಕ್ಕ ಹುಬ್ಳಿಯಿಂದನ ಅನ್ನಗರಿಗ್ ಬರುತ್ತದೆ
ಟೈಮಿಂಗ್ ಅದು
ಟೈಮಿಂಗ್ ಅನ್ನಗರಿಗೆ ಸೆವೆನ್ ತರ್ಟಿ ಐತಿ ಅಂತ ನಮ್ಮ ತಮ್ಮ ಹೇಳಿದ್ದ ಹ ಮೋಸ್ಟ್ಲಿ ಹುಬ್ಳಿ ಹಿಂದೆ ಸಿಕ್ಸ್ ಓ ಕ್ಲಾಕ್ ಹಿಂಗ ಇರ್ಬೋದಕ್ಕ
ಸಿಕ್ಸ್ ಓ ಕ್ಲಾಕ ಗೆ ಬರ್ತದಾನ ಇಲ್ಲಿ ಏನ್ ಒನ್ ಅವರ್ ಎರಡು ಅವರ್ ಆಕೇತಾನ ಜರ್ನಿ
ಆಕ ಎರಡವರ್ನ ಆಗುತ್ತ ನಮಗ್ ಗೊತ್ತತಿತಿಲ್ ಫಸ್ಟ್ ಸ್ಟಾರ್ಟಿಂಗ್ ಅದ
ಅದ ಬಸ್ ಹೋಗಿ ಬಸ್
ಅಂತಸಿಗೆ ಫ್ರೀ ಬಾಳ ಇದ ಗತ್ತಕ್ಕ ಅಂದ್ರೆ ರಶ್ ಇರುತ್ತಲ್ಲಕ್ಕ ಬಸ್ ಅ ಬರ್ಬೇಕಾದ್ರೆ ನಮ್ಗ ಟ್ರೈನ್ ಸಿಕ್ತೆ ಟ್ರೇನ್ ಅವ ಬಂದ್ಬೇಕಾ ಹೋಗ್ಬೇಕು ಹ ಕಟ್ರನ ಚಲೋ ಅನಸ್ತ ನಮಗಳ ಆರಾಮ ಎರಡ್ ತಾಸ ಅಂದ್ರೆ ಊರ ಊರಾಗಿರ್ತ
ಬಸ್ ಅಂದ್ರ ಬಸ್ ಚೇಂಜ್ ಮಾಡ್ಕೊಂತು ಹೋಗ್ಬೇಕು ಹಾಕಲ್ಲ ಹಂಗಗೆ ಒಂದು ಒಂದ ಎರಡು ಮೂರು ಬಸ್ಸರ ಚೇಂಜ್ ಮಾಡಬೇಕಾ
ಹ್ಮ ಹ ನಮ್ಮ ಟೈಮಿಿಗೆ ಬಸ್ ಸಿಗೋುದಿಲ್ಲ ಅದಕ್ಕೆ ಮತ್ತ ಎರಡು ತಾಸ ಆಗೋದು ನಾಲ್ಕು ತಾಸ ಆಗುತ್ತೆ
ಟೈಮ್ ಬಾಳ್ ಹೋಗ್ಬಿಡ್ತೈತ್ ಅಲ್ಲೇ
ಹೌದಕ್ಕ ಅದಕ್ ಸುಮ್ ಟ್ರೈನಿಿಗೆ ಹೋಗ್ಬಕ್ ನೆಕ್ಸ್ಟ್ ಟೈಮ್ ಹೋದ್ರೆ
ಹೋಗ್ಬೇಕಂದ್ರೆ ಟ್ರೈನಿಗೆ ಹೋಗ್ಬೇಕು ಸುಮ್ನೆ ಡೈರೆಕ್ಟ್ ಅಲ್ಲಿಗೆ ಹೋಗ್ಬೇಕು
ಕೊಪಲಕರತಾ ಕ ಹಾ ಹೋಳ್ಗೆಮ್ಮಗ ಆಯ್ತಕ್ಕ ಹುಳ್ಗಮ್ಮ ಅಲ್ಲಿಂ ಮತ್ ಒಂದ್ ತರ್ಸೆ ಹಾಫ್ ಆನ್ ಅವರ್ ಜರ್ನಿ ಆಗತ್ತಕ್ಕ
ಅಂಜನಾದ್ರಿ ಅಲ್ಲಿಂದ
ಅಲ್ಲಿಂತತ್ರ ಡೈರೆಕ್ಟ್ ಆಕ ಡೈರೆಕ್ಟ್ ಗುಡಿ ಮುಂದೆ ಬರುತ್ತೆ ಬಸ್ ಸ್ಟಾಪ್ ಅಲ್ಲಿದ್ರ ಮತ್ ಮೆಟ್ಲ ಇರ್ಕ ಅಂತ ತಗೋದಕ್ಕ
ಹ್ಮ್ ಹ್ಮ್ ಏನೋ ಸೆವೆನ್ ಫಿಫ್ಟಿ ಸ್ಟೆಪ್ಸ್ ಏನೋ ಇರ್ಬೇಕಲ್ಲ ಅಲ್ಲಿ
ಅಕ್ಕ ಅನ್ಸತ್ತಕ್ಕ ಬಟ್ ನಾವು ಎನ್ಸಿಲ್ಲ ಇರ್ಬೋದಕ್ಕ
ಹಾ ನಾವು ಲಾಸ್ಟ್ ಒಂದು ಫೈವ್ ಇಯರ್ಸ್ ಹಿಂದೆ ಹೋಗಿದ್ದೆ ನಾನು
ಅವದನ್ನ
ಒಬ್ರ ಆಯ್ತ ಅವಾಗ ಹೋಗಿದ್ದೆ ಇವಾಗ ಮೂರ್ ಜನ ಕರ್ಕೊಂಡ್ ಹೋಗ್ಬೇಕಲ್ಲ ಅದಕ್ಕ ಹೋಗಿಲ್ಲ
ುದಿಲ್ಲ ಆಗೋುದಿಲ್ಲ ಅಂದ್ರೂ ನಮ್ಗ ತಕ್ ಸುಸ್ತ ಆಗತಕ್ಕ ಇನ
ಹ್ಮ್ ಹಡು ಊರು ಕ ಕರ್ಕೊಂಡ್ ಮ್ಯಾಲ ಹೋಗ್ಬೇಕಲ್ಲ ಅವಾಗ ಗ ಒಬ್ಬನ ಇದ್ದ ನಿಮ್ಮ ಮಾಮಾರ್ ಕರ್ಕೊಂಡ್ ಹೋಗಿದ್ರೆ ಎತ್ಕೊಂಡ್ ಬ್ಯಾಗ ಈಗದ ಇದ್ರಂತೂ ಹೋಗಕ ಆಗಲ್ಲ
ಒಬ್ನ ಇದ್ರ ಮೇಂಟೈನ್ ಮಾಡ್ಬೋದ ಅದ ಮೂರ್ ಜನ ಆಗ್ತಾರ ಆಗ್ೋದಿಲ್ಲ ನಮ್ಗ ಒಬ್ರಿಗೆ ಹತ್ತಾಕ್ ಆಗದಿಲ್ಲಕ್ಕ ನಮ್ ಜೊತಿದ್ದವ್ರ ದೊಡ್ಡವರು ಬಂದಿದ್ರ ಆಕ ಅವ್ರ ಹತ್ತತಿದ್ರ ಪಸ್ಟ್ ನಾವ ಂದು ಉಳತಿದ್ದ್
ಹ ಹ್ತಾರ ಅದ್ರಾಗು ನಾವವು ಹೋಗಿದ್ವಿ ಅಂದಲ್ಲ ಅವವಾಗ ಒಬ್ರು ಬಂದಿದ್ರ ನಮ್ಮ ನಮ್ ದೊಡ್ಡಮ್ಮರ್ ವಯಸ್ಸನೂರ ಇದ್ವರು ಅವ್ರ ಸ್ಟೆಪ್ ಹೆಂಗ ರಗುತ್ತ ನಾವೆಲ್ಲರೂ ಸ್ಟ್ರೇಟ್ ಹತ್ತಿದ್ರ ಅವ್ರು ಬಕ್ಕೊಂಡ್ ಹತ್ತಾರ ಸ್ಟ್ರೇಟ್ ಕರೆಕ್ಟ್ ಆದಾರ ಅವರು ಆದ ಪ್ರತಿಯೊಂದು ಸ್ಟೆಪ್ನುೂ ನಮಸ್ಕಾರ ಮಾಡೇ ಹತ್ತಾರ ಅವರು
ಹೌದಂಗ ಅಕ್ಕಾ ಅದ ಅಕ್ಕ ರಾಮ್ ಜ್ಯೋತಿ ಬಂದವರು ಅವರು ದೊಡ್ಡವರ ಇದ್ರು ಅವರು ನಮ್ಕಿನ ಮುಂಚೆ ಹೋಗಿದಾರಕ್ಕ ನಾವು ನೋಡಿದ್ರೆ ನಾನು ನನ್ ಫ್ರೆಂಡ್ ಹಿಂದೆ ಹೋಗ್ದೇವಿ ಕುತ್ ಕುಂತ ನೀರ ನ್ ಬಾಟಲ್ ತಗೊಂಡ ಹೋಗಿದ್ದಕ್ಕ ಅ ತಳ ಆಯ್ತು ಎಪ್ಪಾ ಸುಸ್ತ ಅಂದ್ರೆ ಸುಸ್ತ ಅದ ಅವಾಗ ಬೇಾಸಿಗೆಿ ಇತ್ತು
ಹ್ಮ ಬೇಸಿಗೆಗಲ್ದಂತು ಹೋಗಕ
ಹೋಗಬಾರ್ದ ಆಗ್ತ ಈಗ ಮಳಗಾಲ್ಟಗ ಹೋಗತ್ತ ಅಂದ್ರ ಏನ್ ಅನ್ಸಂಗಿಲ್ಲ
ಅದುಏನ ಬ ಬೇಸಿಗೆಗಾಲ ಇದ್ರು ಮಾರ್ನಿಂಗ್ ಹ್ಬೇಕ ನಾ ಜಾಸ್ತಿ ಬಿಸಿಲು ಆಗೋಕ ನ ಮುಂಚೆ ಅಲ್ಲಿ ರೀಚ್ ಆಗಿರ್ಬೇಕು ಆಮೇಲೆ ವಾಪಸ್ ಬರ್ಬೋದು ಇಳಿಬೋದು ಯಾವಾಗ ಬೇಕ ಅವಾಗ ಅಲ್ಲಿ ಊಟದ್ ವ್ಯವಸ್ಥೆನ ಆಐ್ತಾನ
ಊಟದ ವ್ಯವಸ್ಥೆ ಐತಕ್ಕ ಪ್ರಸಾದ ಕೊಡತಿದ್ರ ನಾವು ಸ್ವಲ್ಪದು ಊಟ ಮಾಡ ಮಾಡಿದ್ವಿ ಊಟ ಕಟ್ಕೊಂಡ್ ಹೋಗಿದ್ವಿಕ್ಕ ನಾವು ನಾಷ್ಟ ಆಗ ಮಾಡಿ ಸ್ಟೆಪ್ಸ್ ಎಲ್ಲಾ ಹತಿದ್ವಿ ಅಲ್ಲ ಅದಕ್ ನಾ್ ಸ್ವಲ್ಪ ಸ್ವಲ್ಪ ಪ್ರಸಾಾದ ಬಡಬಾರ ದ ತಂದ ತಗೊಂಡೊಂಡ ಬಂದವಿ
ಬ ನಾವವು ಫಸ್ಟ್ ಅವಲ್ಿಗೆಮ್ಮಗ್ ಹೋಗಿದ್ವಿ ಆಮೇಲೆ ಅಂಜನಾದ್ರಗ್ ಹೋಗಿದ್ವಿ
ಹೌದನಕ ನಮಗ್
ಕೆಳ ಗಿಳಮಠ ಅಂತತ್ರ ಕತ್ಲಾಗಿ ನೋಡೋರು ನೈಟ್ ಆಗಿತ್ತ ನಾವ್ ಹೋಗೋದ ಹ ಹಂಗಗತ್ಂತ ಸ್ ಅಲ್ಲಿ ಹೋಗಿ ಸ್ ಹೋಗ್ಯ ಅಂದ್ರರು ಒಂದ್ ಗಂಟೆಗೆ ಮುಟ್ಟೆವತ ನಾವು ಹಾ
ಅಂದ್ರೆ ಬಸ್ಸಗ ಹೋಗ್ಯವಲ್ಲ ಬಸ್ ಅಂದ್ರೆ ಬಾಳ ೇಟಕ್ ಬಿಡುದ್ ಮ ಎಂಟು ಗಂಟೆ ಎಂಟುವರೆ ಅಂದ್ರ ಬಿಟ್ಟಿದ್ವಿ ಆದ್ರೂ ಒಂದ್ ಗಂಟೆ ಮುಟ್ಟೆಂ ನೋಡಕ್ಕ ಟೈಮ್ ಸರಿ ಬಸ ಸಿಗೋುದಿಲ್ಲಕ್ಕ
ಟೈಮ್ ಸರಿ ಇರೋದಿಲ್ಲ ಈಗ ಅದ್ರಾಗು ಫ್ರೀ ಬಸ್ ಮಾಡ್ದಾಗಿ ಇಂಂತನು ಬಾಳ ರಶ್ ಆಗತ್ತೈತಿ
ಹ ಹೌದ
ಯಾವಾಗ ನೋಡ್ ನೀ ವೀಕೆಂಡ್ ನೋಡ್ ಅಥವಾ
ಅವದಕ್ಕೆ ಯಾವಾಗ್ಲೂ ರಶ್ ಅಂದ್ರರು ರಶ ನಾವು ಸಂಡೆ ಬಿಡ ಅಂತ ಹೋಗೋದಿಲ್ಲ ಅವೀಕ್ ಪಲೇಸ್ ಅಂದ್ರು ಹೋದ್ರು ಅವವಾಗೂ ರೆಸ್ಟ್
ರಶ ಇರ್ತೈತಿ ಸಿಕ್ಕಾಪಟ್ಟೆ ರಶ ಅದ್ರಾಗು ಸೀಟಿನ ಸಂಬಂಧ ಹೊಡ ಪಡದಾಡ್ತಾರ ಹೇಳ್ತೇನಿ ಬಸ್ ಒಳಗ
ಹೌದಕ್ಕ ಬಾಳ್ ರಶ್ ಇರುತ್ತ ಅದಕ ಈಗ ಫ್ರೀ ಇರ್ತೇವಿ ಮನ ಒಳಗಿರ್ತೇವಂತ ಯಾವಾದ್ರ ಟ್ರಿಪ್ ಹೋಗ್ಬೇಕಂತ ಪ್ಲಾನ್ ಮಾಡ ಬಸ್ಸಿನ ಸಂಬಂಧ ಸ ಭಯ ಆಗುತ್ತ ಬಿಟ್ ಬಿಡ್ತೀವಿ ಮತ್ ಸುಮಾರಷ್ಟ ರಶ್ ಇರುತ್ತೆ ರಶ್ ಇರುತ್ತೆ ಹ ಗೋಕರ್ಣ ಹೋಗ್ಬೇಕಕ್ ಗೋಕರ್ಣ ಹೋಗ್ಬಕ್ ಅನ್ಕೊಂಡಕತ್ತ ಬಾಳ ದಿನ ಆಯ್ತು ರಶ್ ಇರುತ್ತ ಅಂತಂದ್ರ ಮತ್ತೆ ಬಿಡೋುದ ಆಗಿದ
ಹೌದ ಈಗ ಮಂತ್ರಾಲಯಕ್ಕನು ನಾವಗ ಹೋಗ ಕೊರೋಣಕ್ಕಗ ನಾವು ಬಸ್ಸಗನು ಹೋಗಿಲ್ಲ ಟ್ರೈನಿಗ ಗಾಡಿ ತೊಗೊಂಡು ಹೋಗಿರ್ತೇವ ಒಮ್ಮೆ ಗಾಡಿ ತಗೊಂಡ್ ಹೋದ್ವಿ ಅಂದ್ರೆ ಎಲ್ಲಾ ಕಡೆ ಹೋಗ್ ಬಂದ್ಬಿಡ್ತೇವಿ ಯಾಕಂದ್ರೆ ಹುಡುಗುರು ಇರ್ತಾರ ಎಲ್ಲಾ ಇಳಿಯೋದು ಹತ್ತೋದು ಆಗಂಗಿಲ್ಲ ಎಲ್ಲಾ ಕಡೆ ಈಗ ನಾವು ಒಂದ್ ಪ್ಲೇಸ್ ಇಂತ ಪ್ೇಸಿಗೆ ಹೋಗಬೇಕಂದ್ರ ಅ ಪ್ಲೇಸ ಒಂದ್ಡೆ ಇರ್ತತಿ ಬಸ್್ಟಾಪ ಒಂದ ಕಡೆ ಇರ್ತತಿ ಆ ಬಸ್ ಸ್ಟಾಪ್ ಇಂದ ಇಳ್ದ ಮತ್ತತ್ ಆ ಪ್ಲೇಸಿಗೆಗ್ ಹೋಗಬೇಕಂದ್ರೆ ಇವ್ರನ್ ಕರ್ಕೊಂಡು ಎಳ್ಕೊಂಡ್ ಹೋಗಕ್ ಆಗಲ್ಲ ಅದ ಗಾಡಿ ಆದ್ರ ಎಲ್ಲಿ ಹೋಗ್ಬೇಕ ಅಲ್ಲೇ ಹೋಗಿ ಇಳದ್ ಬಿಡ್ತೇವಲ್ಲ ಹಂಗ ಕಾರ್ ತಗೊಂಡು ಅಥವಾ ಹಾ ಅಮ್ಮ ಎಲ್ಲಾರ್ಕ್ಕ ಹೋಗಿದ್ವಿ ಅವತ್ತು ಕಾರ್ ತಗೊಂಡ ಹೋಗಿದ್ವಿ ಹೋಗ ಹಾ ಇಲ್ಲೇ ಮಾರ್ನಿಂಗ್ ಬಿಟ್ವಿ ಎಂ ಸೆವೆನ್ ತರ್ಟಿ ಏ ಏ್ಟಟ್ ಓ ಕ್ಲಾಕ್ ಅಂದ್ರೆ ಬಿಟ್ಟಿದ್ವಿ ಮನ ಅಲ್ಲಿೇ ಬಸ್ಸಿಂದಐ ಅನುಕೂಲ ಬಟ್ ಅಲ್ಲೇ ಫಸ್ಟ್ಗ ನಾವವು ದೇವ್ರ ಗುಡ್ಡಕ್ ಹೋಗಬೇಕು ಅಲ್ ಮೇಾಲಲ್ ಗುಡ್ಡ ಇರ್ಬೇಕು ಕೆಳಗ್ ಬಸ್ಸಿಗೆ ನಿಲ್ಲಸ್ತಾರ ನ ಗುಡ್ ಏರ್ಬೇಕಕ್ ಕಾರ್ ತಗೊಂಡ್ ಹೋದ್ರ ಒಂದ್ ಅರ್ಧ ಗುಡ್ಡನಾದ್ರು ಕಾರ್ ಬರ್ತೈತಿ ಮ್ಯಾಲಿನ ಮಠ ಈಗ ಬಸ್ಸಿಗೆ ಹೋದ್ ಅಂದ್ರೆ ಕೆಳಗ ಎಸ್ ಬಿಡ್ತಾರ ಕೆಳಗಿಂತ ಮ್ಯಾಲನ್ ಗುಡ್ಡ ಮಟ್ಟ ನಡ್ಕೊು ಹೋಗಬೇಕಲ್ಲ ಹುಡುಗರು ಕರ್ಕೊಂಡ್ ಹ್ಮ ಅದ್ರೊಳ ಎಲ್ಲಾ ಲಗೇಜ್ ಇರ್ತಾವ ಎಲ್ಲಾ ಊಟ ಕಟ್ಕೊಂಡ್ ಹೋಗೇವಿ ಎಲ್ಲಾ ಸಾಮಾನ ತಗೊಂಡ್ ಹೋಗೇವಿ ಆಗೋದಿಲ್ಲ ಅಂತೇಳಿ ಬಸ್ಸಿಗೆ ಹೋಗ್ಬಿಟ್ವಿ ಅರ್ಧ ಗುಡ್ಡದ ಮಠ ಅಂತರು ಕಾರ್ ಬಂದೇ ಬರ್ತೈತಿ ಮ್ಯಲ್ ಮಠ ಅಲ್ಲೇ ನಿಲ್ಸಿ ಹೋಗಿ ಹೋಗಿ ದರ್ಶನ ಮಾಡ್ಕೊಂಡು ಎಲ್ಲ ಹನ್ಕಾಯಿ ಮಾಡಿಸ್ಕೊಂಡು ಬಂದ್ವಿ ಹನ್ನೊಂದು ಹನ್ನೊಂದುವರೆ ಅಂದ್ರ ಕೆಳಗ ಇಳತೇವ್ ನಾವು ದೊಡ್ ದೊಡ್ಡ ಮೈಲಾರ ಗುಡ್ಡ ಹತ್ತಿ ಆಮೇಲೆ ಇನ್ನೊಂದು ಗುಡ್ಡಕ್ಕೆ ಮೈಲಾರಕ್ಕೆ ಹೋದ್ವಿ ಅಲ್ಲಿ ಹೋಗಿ ಜವಳ ತಗಸ್ಕೊಂಡು ಗುಡಿ ದರ್ಶನ ಗುಡಿಗೆ ಹೋದವ್ರೆ ದರ್ಶನ ಮಾಡ್ಕೊಂಡು ಜವಳ ತಗಸ್ಕೊಂಡ್ ಕರೆಕ್ಟ್ ಒಂದ ೂರೆ ಎರಡು ಗಂಟೆಗೆ ದೇವ್ರ ಕಾರಾರೆ ಎಲ್ಲ ಮುಗಿಸಿ ಊಟ ಟೈಮಿಗೆ ಕರೆಕ್ಟ್ ಊಟಕ್ಕೆ ಕುೂಂತಿದ್ವಿ ನಾವು
ಹ
ನಾವ್ ಎಲ್ಲ ರೀಚ್ ಆಾಕೇತ ಇಲ್ಲೂ ಮಧ್ಯಾಹ್ನ ಲೇಟ್ ಆಗ್ತೇತ ಊಟದ್ದು ಅನ್ಕೊಂಡು ಭಯ ಪಟ್ಕೊಂಡು ಹೋಗಿದ್ವಿ ಅದೇನಿಲ್ಲ ಕೈಯೊಳಗ ಗಾಡಿ ಆದ ್ರ ಬಡ ಬಡ ಹೋಗ್ ಬಿಡ್ತೇವಿ ನಾವ್ ಎಲ್ಲಿ ಹೋಗಬೇಕಲ್ಲಿೇ ಈಗ ನಾವು ಟ್ರೈನಿಗೆ ಬಸ್ ಹೀಗೆ ಹೋಗ್ಬೇಕಂದ್ರೆ ಆಗೋದೇ ಇಲ್ಲ ಒನ್ ಡೇ ಅಂದ್ರೆ ಹಿಂಗ ಹೋಗಿ ಹಿಂಗ್ ಬಂದ್ಬಿಟ್ವಿ ಲಾಸ್ಟ್ ಟೈಮ್ ದಾಂಡೆಲಗ ಹೋಗಿದ್ವಿ ಸಡನ್ಲಿ ಪ್ಲ್ಯಾನ್ ಆತ್ತ ನಾಳೆ ಎಲ್ಲಾದ್ರೂ ಹೋಗ್ಬೇಕಲ್ಲ ಅಂತ ರಾತ್ರಿ ಅನ್ಕೊಂಡಿವವಿ ಬೆಳಿಗ್ಗೆ ಆರು ಗಂಟೆಗೆಗೆ ಹೆಚ್ಚರಾತ್ ಇಲ್ಲ ತಡಿ ಇವ್ರ ಎಲ್ಲಾರೂ ಮಕ್ಕೊಂಡರ ಎಬ್ಸೆ ಬಿಡನ ಹೋಗುಣ ಅಂದ್ರ ಹೋಗೋನಂತ ನಿಮ್ಮ ಮಾಮ ಕೇಳಿದೆ ಆ ಆಯ್ತ್ ತಗೋ ಹೋಗೋಣ ಅಂತಂದ್ರ ಎಲ್ಲಾರ್ನುೂ ಪಟ ಪಟ ಪ ಎಬಿಸಿ ಆವಾಗ ಒಂದಸೂರು ಅಡ್ಗೆ ಮಾಡ್ಕೊಂಡ್ವಿ ಪಲಾವ್ ಮಾಡ್ಕೊಂಡ್ವಿ ಪಲ್ಯ ಮಾಡ್ಕೊಂಡ್ ಮಾಡ್ಕೊಂಡ್ರ ಪಟಾಪಟ ಹಾ ದಾಂಡೇಲಿಗ್ ಅವತ್ತ ಹೋಗೇ ಬಿಟ್ಟ
ನಾವು ಹಂಗ ಆಗೈತಕ್ಕಮ್ಮ ಮಂತ್ರಾಲಯ ಹೋಗ್ಬೇಕಾದ್ರೆ ಏನು ಪ್ಲಾನ್ ಆಯತಿದ್ದಿಲ್ಲ ಇಲ್ಲ ಒಣಿ ಒಳಿ ಹೊಂಟಿದ್ರು ಅವ್ರ ಮುಂದೆ ಎಲ್ಲಾ ನಾವು ಒಳ್ಳೆ ಅಂದಿದ್ವಿ ನಾನ್ ನಮ್ಮ ಅಕ್ಕ ಮತ್ ಉಪಾಸ ಆಗಿದಾಗ್ಲಿ ಯಾವಾಗ ಹೋಗಬತ್ ಬಿಡ ಅಂತ ಅಂದ ಮ ಬಸ್ಸಿಗೆ ಹೋಗಿದ್ವಿ ಅಕ್ಕ ಬಸ್ಸಿಗೆ ಹೋಗ್ಬೇಕಾದ ಬೆಳಿಗ್ಗೆ ಹೋದ ನೈಟ್ ಮುಟ್ಟೆಕ ಬಸ್ಿಗೆ ನಾವು ಟ್ರೈನ್ ಆಗ ಟ್ರೈನ್ ಮಕ್ಕಳು ಇದಐ್ದಿದ್ದಿಲ್ಲ ಅದಕ್ ನಾವು ಬಸ್ಸಿಗೆ ಹೋಗಿದ್ವಕ್ಕ ಹ ಬೆಳಿಗ್ಗೆ ಇಲ್ಲಿಂತ್ತ್ರ ಟೈಮಿಂಗ್ ಬತ್ರ ಬಸ್ ಐತೆ ಅಕ್ಕ ಒಳ ಬಂದಿದ
ಹ್ಮ
ಅದಕ್ಕ ಎಂಟುವರೆಗ ಆಯ್ತಕ್ಕ ಎಂಟುವರೆಗ ಹೋದವರು ರಾತ್ರಿ ಒಂಬತ್ ಗಂಟೆ ಹೆಂಗ್ ಮಾಡಡ್ತೇವ ನೋಡಕ್
ಹ ಅಂದ್ರೂ ಸುಸ್ತ ಆಗತಕ್ಕ ಬಸ್ಸಿಗೆ ಅಂದ್ರ ಕುೂತ್ ಹೋಗ್ಬೇಕಲ್ಲ ಸೀಟ್ ಸಿಗತಕ್ಕ ಆದ್ರ ಕುಂತು ಕುಂತು ಬಾಳ ಎಷ್ಟ ಸುಂಡ್ರಿ ಹ ಅಕ್ಕ ಅಂದ್ರೆ ಅದ್ರೂ ರೂಮ್ ಮಾಡಿಲ್ಲ ನಾವು ಅಂದ್ರೆ ನೈಟ ಮುಟ್ಟಿ ಒಂಬತ್ ಗಂಟೆ ಆಗಿತ್ತವ ಅದಕ್ಕೆ ಸು ಬಾಳ ಜನ ಇದ್ವಾ ಕಾಲಿ ಗುಡಿ ಮುಂದೆ ಸ್ವಲ್ಪ ಆಹ ಮಕ್ಕೊಂಡಿದ್ರರು ಸ್ವಲ್ಪ
ಜಾಗ ಆಯತ್ ಬಿಡ ಜಾಗ ಅಂತೂ ದೊಡ್ಡದಐತಲ್ ಬೇಕಾದಂಗ ಮಕ್ಕೊಳ್ಬೋದು ಿದ್ರ ನಾವು ಅದಕ್ಕೆ ಅವ ಕೂಡ ಹಂಗ ನಾವು ಒಂದ್ ಕಡೆ ಮಕೊಂಡ ಹ ಹ್ಮ್ ನಮಗೂ ಅದೊಂದ ಆಸೆ ಐತಿ ಹಾ ಮಂತ್ರಾಲಯಕ್ಕೆೊಂದು ಹೋಗಿಲ್ಲ ಹೋಗ್ಬೇಕನ್ನೋ ಆಸೆ ಐತಿ
ಹೌದನ ಅಕ್ಕಓ ಬರ್ರಿ ಅ ಬಸ್ಸೇ ನನ್ ಕೂಡ ಆಯ್ತು ಇಲ್ಲ ಅ್ರ ಗಾಡಿ ತಗೊಂಡ ಹೋಗ
ಬಾರಿ ಚಲೋ ಒಂದ ಕಡೆ ಅಂತ ಆಗಲ್ಲ ಗಾಡಿ ತೊಗೊಂಡ್ ಹೋದ್ರೆ ಮತ್ತ ಒಂದ್ ಎರಡ್ ಮೂೂರು ಕಡೆ ನೋಡ್ಕೊಂಡ್ ಬಂದ್ಬಿಡ್ಬೋದು ಹಾ ಹೋಗ್ ಬರ್ಬೋದಲ್ಲ
ಅ ಅಕ್ಕ ನಾವು ಆವಾಗ ಬಾಗ
ಕರ ಹೋಗ್ಬೇಕಂತೇಳಿ
ಆ ಅಕ್ಕ
ಬರೀ ವೀಕೆಂಡ್ಗ ಹೋಗ್ಬೇಕಕ್ ನಾವು ನ ವೀಕ್ ಡೇಸ್ ಒಳಗೆ ಈಗ ಸ್ಕೂಲ್ ಒಂದು ಸ್ಟಾರ್ಟ್ ಆಗ್ಬಿಟ್ಟೈತಿ ಇವ್ರದದುು ಆಫೀಸ ಇರ್
ಹ್ಮ್ ನೀವ್ ಗಾಡಿ ತಗೊಂಡ್ ಹೋದ್ರೆ ಅಲ್ಲೇ ಶ್ರೀ ಶೈಲ ಹೋಗ್ಬೋದಕ್ಕ ಬಾ ಅನಿ ಪಕ್ಕೆ ತಂತಾರ ಜನ ಹೋಗಿರ್ತಾರ ನಮಗ್ ಗೊತ್ತಾಗಿಿಲ್ಲ ಅದು ನಾ ಬಸ್ಸಿಗೆ ಹೋಗಿದ್ವಲ್ಲ ಏನು ಗೊತ್ತಾಗಲಕ್ಕ ಒಂದ್ಸಲ ಹೋಗಿ ಬಂದ್ರೆ ಅದ್ರ ಬಗ್ಗೆ
ಆಮೇಲೆ ಅಲ್ಲಿ ಹಾ ಅಲ್ಲಿ ಹೋಗ್ಬಹದು ಇಲ್ಲಿ ಹೋಗ್ಬಹದು ಅಲ್ಲ ಇಲ್ಲಿ ಹೋದ್ರೆ ಅಲ್ಲಿ ಹೋಗ್ಬೋದಲ್ಲ ಅಂತಂದು ಎಲ್ಲಾನು ಪ್ಲ್ಾನ್ ಮಾಡ್ಬೋದು
ನ್ ಮಾಡ್ಬೋದಕ್ಕ ಮಂತ್ರಾಲಯ ಹೆ ಚಲ ಆಯ್ತಕ್ಕ ಹೋಗ್ಬರ್ರಿ
ಹಾ ಅದ ಅನ್ನತ್ತಾರ ಎಲ್ಲಾರು ಹೋಗ್ಬೇಕಕ್ ಹೋಗ್ಬೇಕಕ್ ಅನ್ನತ್ತವ ಈಗ ಬಸ್ಸಿಿಗೆ ಒಂದ್ಸಲಾನು ಹೋಗಿಲ್ಲ ನಾನು ಬಾಳ ಆಸೆ ಐತಲ್ಲ ಹೋಗ್ಬೇಕಂತೇಳಿ ಮಂತ್ರಾಲಯ ಒಂದಾಗ ಹೋಗಿಲ್ಲ ಅದ ಈಗ ಕರ್ನಾಟಕ ಬಾರ್ಡರ್ ಮಟಾನೂ ನಮ ಫ್ರೀ ಬಸ್ ಸಿಗ್ಬೋದು
ಹ ಅಕ್ಕ ಬಸ್ಸ ಸಿಗ್ಬೋತ್ೈತಿ ಆಮೇಲೆ ಅಲ್ಲಿಂತ್ರ ರೊಕ್ಕ ನಾವು ಹಂಗ ಮಾಡವಿ ಅಲ್ಲಿಂತ ರೊಕ್ಕ ಕೊಟ್ಟು ಹೋಗಿದ್ದವಿ ಅದು ರೊಕ್ಕ ಬಾಗಲಕ್ಕ ಅವಾಗೆಲ್ಲ ನಲ್ವತ್ತೆಂಟನ ನಲ್ವತ್ತೊಂಬತ್ ರೂಪಾಯಿ ಅಷ್ಟೇ ಇತಕ್ಕ ಐವತ್ ರೂಪಾಯಿ ಒಳಗ ಇತಕ್ಕ
ಅಷ್ಟವ ಒಬ್ಬರಿಗೆ ಈಗೇನು ಮಾಡಾರೆನು
ಅದ ನಿಮ ಹುಡುಗರು ಇರ್ತಾರಲ್ಲ ಮತ್ತೆ
ನಮಗ್ ಗಾಡಿನ ಬೇಕು ನಾವ್ ಏನೀ ಪ್ಲಾನ್ ಮಾಡಿ ಬಸ್ಸಿಗೆ ಹೋಗ ಇ ಕರ್ಕೊಂಡ್ ಹೋಗದ್ರೊಳಗೆ
ಆಗೋದಿಲ್ಲಕ್ಕ ನಮ್ಗ ಆಗ್ಲಿಲ್ಲಕ್ಕ ಇನ್ನೊಂದ್ಸಲ ಹೋದ್ರ ಗಾಡಿ ತಕೊಂಡು ಹೋಗ ಅತ ಇಲ್ಲಾದ್ರೆ ಟ್ರೈನಿಿಗೆ ಹೋಗ್ಬೇಕ ಈಗ ಟ್ರೇನ್ ಅನ್ಕೂಳ ಆಯ್ತಂತ
ಹಾ ಹಾ ಹಾ ಗಾಡಿ ತಗೊಂಡು ಹೋಗೋದು ಬಾಳ ಚಲೋ